ಹಲೋ
ಹಲೋ
ಏನ್ ನಡದದ ಏನ ನಡದದ
ಏನಲ್ಲ ನೋಡಪ್ಪಾ ನಿಂದೆ ನಡ್ದ
ಏ ನಮ್ಲ್ಲಲ್ಲ ನಪಾ ಗಳಪು ಒಡೆ ನಡೆದಾವ
ಹೌದಾ
ಹಾ
ಹಾ್ ಜಪ ಮಳೆ ಪಳಿ ಬರಕಯ್ತ ಎಲ್ಲ ಊರ್ ಕಡೆ
ಏ ಮಳಿಇಲ್ಲಪಾ ಊರ ಕಡಿಗಿ ಹಾ ಸುಮ್ಮನೆ ಗಳೇ ಒಡೆಕುಂತೀವಿ ಟೈಮ್ ಪಾಸಿಗಿ ಸಿಗೆ
ಗೊಬರ ಪಬರ ಸಿಕ್ಕದ ಇಲ್ಲ ತರಬೇಕಾ ಎಲ್ಲೆನ
ಹ ನೋಡಬೇಕ ಕನ ಗ ಒಬ್ರ ತರಬೇಕು
ಹ್ಮ್ ಕೇಳ್ದೇನೇ ಯಾರ್ ಬಲ್ಲ್ಯಾನ
ಕೇಳ ಬೇಕು ಅಂಗಡಿಯಾಗ ಹಾ ನಿಮ ನಡ್ದ ನಿಮ್ಗೊಂದ್ ಇಪ್ಪತ್ತು ಚಲ ಹ
ಹಾ
ಕೇಳಮ್ಮ ತಗಪ ನಿಮಕಿನ ಹೆಚ್ಚಿನಿಂದ ಏನಪಾ
ಅದಪ್ಪಾ ಸಿಗ್ಲ ಅದೆ ಎಲ್ಲಿ ನಿಮ್ ಕಾಂಟ್ರ್ಯಾಕ್ಟ್ ಅದಾಗ ಹೇಳ್ಬಿಡ
ಏನು ಕಾಲೇಜ ಓದ್ತಾ ಏನ ವಕಲ್ತಾನ ಮಾಡ್ತ ಬಾ
ಕಾಲೇಜ್ ಒಂಟಿನಿ ನೋಡಪ್ಪಾ ಇಲ್ಲ ಶಾಪರ್ದಾಗ
ಹೌದಾ
ಹಾ
ಹ್ಮ ಹಾ ನಮ್ದೇನ್ ನೋಡ ವಾಕ್ಕಲ್ತನ ನಡ್ದ
ಜದಬಾ ಅದ್ರಾಗ ರೊಕ್ಕ ಮಾಡಡಿಕಿ
ಯಾರ ರೂಕ್ಕ ಮಾಡಿಕಂಪಾ
ಒಂದ್ ಎಕರೆಕ್ಕೆ ಎಷ್ಟ
ಅಬಬ್ಬಬ್ಬಬ್ಬಬ್ಬ ಡೀಜೆಲ್ ಎಲ್ಲ ಪಿಜೆಲ್ ಎಲ್ಲ ಎಂಟುನೂರ
ಮತ್ತೆ ವಡಿಮ ಕಾಲ ಪಾಕ್ರ ತಿರುಗಾಡ ಕ ನಾನ್ ತಿಗಾಡಮಕ್ ಅವ್ರನ್ ತಿರ್ಗಾಡಮಕ್ ದಣ ಕಾಲ
ಹ್ಮ್ ಹೌದ್ ಬಿಡಪ್ಪಾ ಚೆಕ್ಕಾ ಚಲೋದಿ
ಮಾಹಿತ ತೀನ್ ಕೇಳ ಚಲ ಮಾಹತ
ಟ್ಯಾಕ್ಟರ್ ತಿರ್ಗಾಡೆ ಗಟ್ಟಿ ಆತ್ಲ
ಹಾ ಜಗತ್ ಮಚ್
ಹ್ಮ್
ಮನೆ ಮುಂದ್ ಅತ್ತೆಕ್ ನೋಡದ ಬಾಡಿಗೆ
ಎಷ್ಟ ಎಷ್ಟ ಆಯ್ತತ್
ನೋಡಿ ಎಟ ಆತ್ ಲೆಕ ಮಾಡ ಮತ ಸಾಲಿ ಹೂನಿಂತಿದ್ದ
ಹತ್ತು ಸಾವಿರವ ದದುಡದ ಅದು
ಹನ್ನೆರಡ ಸ ಹನ್ನೆರಡು ಎಕ್ರಕ್ ಒಂಬತ್ತು ಸಾವಿರ ಆರ್ನೂರ ಆತಪ್ಪಾ
ಹಾ ಎಂಟ ಸಾವಿರ ಆತಪ
ಹಾ ಎಂ ಸಾವಿರ ಹತ್ತೊಂಬ್ರತ್ತೆ
ಹಾ ಹಾ
ಗಳ ನಡದ ನೋಡಪ್ಪಾ ನಾಳಿಗ್ ಹೋಗಬ್ ಗಗಳ ಚಕ್ಕರ್ ಪಡಿಬೇಕಕ್ು
ಹಾ
ಏನ್ ಮಾಡಿದ ಕಾಲೇಜ್ ಯಾವ್ದ್ ಕಾಲೇಜ್ ಮಾಡಿದ್ದ
ಅದೇ ಅಪ್ಪಾ ಬಾಯಸ್ ಕಲಜ್ ಮಾಡಿ ನೋಡಪಾ
ಹೌದಾ ಸಬ್ಜೆಕ್ಟ್ ಯಾವತ್ತ ಇದ್ದ ಬಾ
ಆಡ್ ಸಾಡ್ ಸತನು
ಹ ಆಡಸ ಮಾಡಿ ಯಏನ್ ಮಾಡಕ್ ಮಾಡಿ
ಆಡ್ಸ್ ಮಾಡಿ ಏನ್ ಮಾಡ್ದಪ್ಪಾ ಸುಮ್ನೆಕ್ಕ ಓದ ಓದ್ರ ಆಯ್ತಂತ ಡಿಗ್ರಿ ಮುಗ ಬಗ್ರ ಮುಗಸರಯತಂತ
ಏನೋ ಒಂದು ಗುರಿ ಇರ್ತದಲ್ಲ ಬಾ ಯಾವ್ದ ಗುರಿ ಅಂದನಗೆ
ಗುರಿ ಏನಲ್ಲ ಚಕ್ಕ ಐ ಟಿ ಐ ಮಾಡ್ಬೇಕಕ್ಂದೆ ನಮ್ಮ್ ಮನ್ಯಗ್ ಕೇಳಲ್ಲ ಚೆಕ್ ಹೋಗೇಶಂತ ಆಡ್ಸಗಚಾರ ಆಡ್ಸ್ ಮಾಡಿಂತ ಮತ್ತೆ ಆರ್ಮಿರ್ಮಿಗೆ ನೋಡಕ್ ಮತ್ತೆೆಂಡ್ ಮನರ್ದ ಆರ್ಮಿ
ಹೌದವ್ದು
ನೋಡಕ್ ಖರ್ಚ ಆಗುತ್ತೆ ಎಕ್ಸಾಮ್ ನೋಡಕ್ ಮ ಆರಮಿ ನವು
ಹಯ್ತೆ ಯಾರನ್ನ ಒಬ್ರು
ಹಾ
ಮತ್ತೆ
ನನ್ವೇನವಪ್ಪ ನೀನ್ ಹೇಳ್ಬೇಕ ಆರಾಮ್ ಕಾಲೇಜ್ಗೆಲ್ಲ ಹೋತ್ತೆ
ಹ್ಮ್ ಇವತ್ ನಮ್ದ ನಾಟಚಕ್ ಬಂದ್ರು ನವನ್ ಗಾಡಿಸಬಿಟ್ರ ನವ್ನ್
ಗದ್ದೆ ಆದ ನಿಮ್ದು ಒಂದು ತುಸ
ಹಾ ಒಂದ್ ಎಕರೆ ಅದೇ ಗದ್ದೆ ಹ್ಮ್ ಒಂದ್ ಎಕರೆಕ್ಕೆ ಐದ್ ಸಾವಿರ ಅಂತ ಹಚ್ಚಕೆ ಬರೀ ಹಚ್ಚಕೆ
ಅಬ ಬಾಳ ಬಚಕಲ್ಲ
ಹಾ ಹಚ್ಚಕ್ಕೆ ಐದ್ ಸಾವಿರ ಮತ್ತ ನಾರ ಅದ ನಾರಿನ ಹೊತ್ತಗ ರಕ್ಕ ಕೊಡ್ಬೇಕು
ಅಬ್ಬ ಬಾಳಂಗಾದ ನಿಮ್ಮೇ
ಹಾ ಮತ್ತೆ ಅವ್ರ ಊಟಕ್ಕೆ ಅಕ್ಕಿ ಕೊಡಕ್ ಮತ್ತೆ
ಏನ್ ಮಾಡ್ಲ ಅವನ ಹ ಹ ಹೌದಾ ನಮ್ ಕಡೆಗೆ ಇಲ್ಲಪ್ಪ ಗದ್ದಿಲ್ಲಪ್ಪ ಬರಿ ಹತ್ತಿ ತೊಗರಿ
ಹ್ಮ ಹ್ಮ್ ಒಣ ಅಭ್ಯಾಸ ಆನಾ ಬರಿ
ಹಾ ಹಣಭ್ಯಾಸ ನಮ್ ಕಡೆ ಗದ್ದಿ ಪೆದ್ದಿ ಏನು ಇಲ್ಲ
ಹ್ಮ್ ಮತ್ತೆ ಆರಾಮೇರಿ ಏಲ್ಲಾರ
ಆರಾಮೆ ಯಪ್ಪಾ
ಹ್ಮ ಫೋನ್ ಆಚೆದ್ರಪ್ಪಾ ನಾವ್
ಖಾಲಿ ಬ ವಸ. ನಮ್ಮಲ್ಲೇ
ಹಾ ಹಾ ಬಲಟ್ಟೆ ಅದಕ್ಕೇನೆ.
ಕಾಯಾಲಿದ್ದೀವಿ ಆದ್ರ ಜಲ್ಲಿ ಬಂದ.
ಹ್ಮ ಹ್ಮ್. ಯಪ್ಪಾ ಮತ್ತೆ ಮಕ್ಕಳುಗಿಕ್ಕಳು ಆರಾಮ ಆರಾಮಾರಲ್ಲ.
ಹ್ಮ ಮಕ್ಕಳುಗಿಕ್ಕಳು ಆರಾಮಾರಪ ಉಂಡು ಹೊಡಾರ್ತಾರಲ್ಲ.
ಹಾ ನಮ್ಮ ಅಕ್ಕರ ಮಾಡಲ್ಲಪ್ಪಾ.
ಬಾ ಬಾ.
ಹ್ಮ್ ಮತ್ತೆ. ಯಾವನು ಸರಿಯಾಗ ಎಡತ್ ನೋಡು ಇವನು ಎತ್ತ ವಕಲ್ತನ ಮಾಡತ್ ಮಣಿ. ಹ್ಮ.
ಹೌದ ನೋಡಮ ತಡಿ.
ಯಾ ನಿನ್ ಲೆಕ್ಕದಾಗ ಇದ್ರೆ ನೋಡ ಮತೇನ.
ಎ ದೊಡ್ದದು ಬೇಕಾ ಸಣ್ಣದು ಬೇಕಾ
ತಿಕಾರಸಕ್ಕ
ಹೌದ ಒಂದ್ ಎಪ್ಪತ್ತ ಎಂಬತ್ತು ಸಾವಿರದಾಗ.
ಹ್ಮ್ ಅಷ್ಟೇ ಕಡಿಮೆ ರಕ್ಕ ದಾಗಿರಬೇಕು ನೋಂಡು.
ಹೌದಾ ನೋಡಂ ತಡಿ ಮತ್ತೆ
ವಾ ಮತ್ತೆ ಇವತ್ತ ಎಷ್ಟು ಒಡಿದೆ ಇವತ್ತೇಷ್ಟ ಎಕ್ರೆ ಓಡಿದೆ.
ಹಾ ಇವತ್ ಕಮ್ಮಿ ಆದ ಒಂದ್ ಐದ್ ಎಕರೆ ಯದಾವ.
ಹ ಪೂರ ಡಲ್ ಒಡಿದಪ್ಪ.
ಹೌದಪ್ಪಾ ನೀವು ಹೊಸ ಎಂಟ ಎಕರೆ ಒಂಬತ್ತು ಎಕರೆ ಬಿಡ್ತೀವಿ ದೊಡ್ಡತ್ತ ನಂಬು.
ಯಾವು ಕೀಲರಾವನ್.
ಹಾ ಎಲ್ಲ ಇಲ್ಲ ಟೀಲರ್ ಸ್ವಲ್ಪ ದೊಡ್ಡ.
ಹೂ ಹೂ
ಟಿಲ್ಲರ್ ಎ
ಏನಪ್ಪ ನಾವ್ನ ಮಾಡಕ್ ಅನ್ಲ.
ಹ.
ಗೊಬ್ರದ್ದ ಚಿಂತೆ ಆಗ್ಬಿಟ್ಟದಂದ ನ ಅವನ್ ಹೊಲಾ ಮಾಡ್ಕೊತಟ್ರಲ್ಲ ಗೊಬ್ರ ಚಿಂತೆ ಮಾಡಂಗ.
ಯಾವ ಹತ್ತ ದಾಸ ಆಕ್ ಬಂದ ಅವ್ಯಾನ್ ಒಂದ್ ಹದ್ನೈ್ಕ್ರಿ.
ಹಾ ಹದ್ನೈದು್ ಎಕರೆ ಆದ ಮಾರಾಯ ನಿನವನ್ ಹತ್ತಿನ ಜಾಸ್ತಿ ಅದ ಗವ. ಅದೇನ್ ಗಡ್ಡಿ ಒಂದ್ ಎಕರೆ ಅದ ಅಷ್ಟೇ.
ಹ ಹ ಹತ್ತಿರಿಚಾಷ್ಟ ಅನ್.
ಹೂ
ನೋರ್ತ್ ಕಾಮ್ ಆ ಕಡೆ. ಗೊಬ್್ರ ಏ ಪುಟ್ಟಿಯ ನೋಡ್ ಗೊಬ್ಬ್ರ ನಂಬಲ್ಲಿ.
ಟ್ಟಾರು ಪರವಾಗಿ ಸಿಗಲ್ಲ ಆಗ್ಯದ ಗೋಬ್ರ ನನ್ ಹಾ.
ನೋಡ್ತ. ವೀರ ಐನೂರುದಾಯತ್ತ.
ಅಬ್ಬಾ ಅಬ್ಬಾ ಮೊದಲ ಆಡ್ನೂರು ರೂಪಾಯಿ ಕೇಳತದ್ಲು ಅದ್ರನ್ ಯಾರು.
ಹ ಮತ್ತೆ ಸೀಜನ್ ಆದಪ್ಪ ಅದರದ ಈಗ. ಡಿ ಎ ಪಿ ಹದಿನ ಹದಿನಾರನೂರ ಐವತ್ತು.
ಹೂ ಹೂ ಎಲ್ಲ ರೇಟ್ ಜಾಸ್ತಿ ಆಪ ನ ಅವನ್.
ಎತ್ರರಟ.
ಹೂ
ನೋಡು ಮಚ್ಚಾ ಜಾಸ್ತಿ ಅದಾಗ ಬೇಕು ಯಾದ್ರ ಹೇಳ ಹೇಳತ್ ನೀನ್ ಇಪ್ಪತ್ತು ಚೀಲ ನ ಮೂವತ್ತೈಐದ್ ಚೀಲ
ಹ ಹೇಳಪ್ಪ ಒ ಮೂವತ್ತತ್ ಹೆಚ್ಚಿಲ್ ಹೇಳ ಚಕ್ ಬೇಗ ಬೇಗಏ ಎತ ಕಂಗ ಕೊಡಲ ಚಕ್
ಹೌ ಮತ್ತೆಟ ಒಮ್ಮೈಲಿಿಗೆ ಉರ್ದು
ಹ ಚೆಂತನ ಇಟ್ಟು ಇಟ್ಟು ತಂದಾಕಿರೋದು ಆತ್ನ ಬರದಲ್ಲನ್ಲ್ಲ ಯ ಮೂವತ್ತೈದ ಹೇಳಿಬಿಡು ಹಾ
ಕೆ ಉದ್ದ್ರೆ ಮಾಡ್ತ ನೆ ಕ್ಯಾಶ ನೋಡ
ಮ ಕ್ಯಾಷ ನಂಬಲೆ
ಕ್ಯಾಶ್ ಅಂದ್ಯ
ಹೂ ಕ್ಯಾಶೇ ಉದ್ರಿ ಪಾದ್ರಿ ಇಲ್ಲ
ಹೌದಾ ನಾನೀಗ ಒಂಟ್ಟಿಗೆ ಎತ್ತಿಗಲ್ ಹುಲ್ಲಿಲ್ಲ ಹೋಗ ಈಗ ಎತ್ತಿಗಲ್ಲಿಲ್ಲ ಬಳಿ ಮೀಕಿ ಕಾರ್ಬೇಕು ಹೋಗಿ
ಅದೇ ಇವು ಎಲ್ಲಿ ಬುಟ್ಟಲ್ಲಿ ಮೇದಲುಪ ದೊಡ್ಡ
ಮಊಟಾನ ಭ ಮ ರಧಾರ ಗಾಸ ಗಿನ ಗದ್ದೆಗೆ ಬಿದ್ದಿಲ್ಲ ಮೇವು ತರ ಕಂತೀವಿ ಈ ದೂರ ಯಾವ ಒಂದ ಮೂರ ಕಿಲೋಮೀಟರ್ ಆದ ನಮ್ಗ ಗಡ್ಡಿ ದೂರ
ಹಾ ಅಷ್ಟು ದೂರ ಅವನು
ಹೂ ದೂರಾ ಈ ಕಡೆ ನಮ್ಮ್ ಊರ್ ಬತಾಗ ಯಾವಲ್ಲೈತ
ಹಾ ನಂಬಲ್ಲಿ ಏನಲ್ಲ ಮನಿ ಬಾಲ ಹೇಗದ್ದ್ಯನು ನಮ
ಹೌದಾ ಬರ್ಕರ ಅಬ ಉಲ್ತಾರ ಯತ ಅ ನೋನ್ ಬ್ಯಾಸರ ಅನೋನ್ ಏಯ ಕತ್ತಳ ತಮ್ಮ
ಮಾ ಏನ್ ಮಾಡ್ತಪ್ಪಾ ರೈತರ ಹಣೆಬರನೆ ಅಷ್ಟ ಐತಿ
ಹೌದು ನಾನು ಓರ್ತಾನೆ ಹಗೆ ಹೋಗ ಹಲ್ಕ್ ರೈತರ
ಮಳೆಯಾರಲ್ಲ
ಹ ಆಯ್ತಯ್ತಿ ನೀವ ಯ ಕಷ್ಟ ಮಾಡಬಾ
ಹಾ ಮಳೆ ಬೇಳಿ ಕರೆಕ್ಟ್ ಆದಾಗ ರೀ ಆಟರಲ್ಲ್ಮ
ಹಾ ನ ನಾ ಸಬ್ಕ ತು ಮಾರ ನ ಸಿ ಕಣ
ಹಾ
ಒಂಟು ನೋಡ ಪೂರ್ಕತಿ ಮರಕ್ಕ ಹತ್ಗೋಳಿ
ಸ್ವಲ್ಪ ಮಾಡಕ್ ಮತ್ತೆನೇ ಮಾಡಕ್ ಆಾಲಿ
ಅದೇ ಮತ್ ಮಾಡ್ತೀನಿ ಅಕ್ಕೆ ಹಕ್ ಮ
ಈಗ ಎಷ್ಟು ಹೊದಿದ್ರ ನೀೇನಲ್ಲಿಗ ಎಲ್ಲ ಅದೇ ಅದೇ ಮಾಡ್ತವಿ ಡಬಲ್ ಡಿಗ್ರಿ ಮುಗಸ್ಯ್ರ ನಾ್ ಕೃಷಗಲ್ಲಂದ ಈಗ
ಲಪ್ ಮ ಏನ ಮ ಗುರಿ ಇರಬೇಕು ಒಂದ ಸಲ್ವ ಅಂತ
ಹಾ
ನಿಮಿದ ನಡ ಬಾರಾಮ ಯೂನಾ ಅಸಾಲವೆಜಕಂತ
ಹಾ ಅರಾಮ್ದಪ್ಪ ನಮ್ದ ಈಗ ಅರಾಮ್ ಅದ ನಿಮ್ದ ಈಗ ಕಷ್ಟ ಅದ ಮುಂದೆ ಸುಖಿ ಇರುತ್ತೆ
ಯಾರ್ ಸುಕಪ್ಪಾ ಎಲ್ಲಾ ನಾವನೆಲ್ಲ ಚೀರಾಡ್ ಬಂದಿವವಿ
ಹ್ಮ್
ಹ್ಮ್
ಹ ಈಗ ಅಂತ ಕಷ್ಟ ಬಂದಂದ ಊಟ ಎಲ್ಲ ಪ ಮಾಡ್ಬೇಕ ನಿಂದಾಯ್ತ ಊಟ
ಮೈದಾ ಊಟ ಆತ್ ನಮದು
ಹ್ಮ್ ನಾನನ ಮಧ್ಯಾಹ್ನ ಊಟ ಮಾಡಿಲ್ಲಪ್ಪ ಅವನ್ ತಗಡ ಮಾಡದ ಗದ್ದೆಾಗ ತಗಡ ಮಾಡಿಕಂತ ಕುಂತವ ಅವ್ನ್ ಬಂಗಾಲಾರ ಶ್ರಮ ದಬಸ್ ಹೆಚ್ಚಿದ್ರೆ.
ಹೌದಾ
ಹಾ...
ನಿಂದುವರ.
ಉಡಸರೆ ಏನ್ ಜೋರ ಅದಪ್ಪಾ ನಾವನ್ ನಿಂದೆ ದುಡಕಾಯತಿ ನಿಂದೆ..
ಯದರ ಪ ನ್ನಡ ಆತ್ ನಂಬ..
ಹಾ ಸರಿತಾ. ಅಪ್ಪಾ ಮನಗ ವರ್ಷನೆ ಒಣ್ಣಿ ಗಾಡಿ್ಮೆ ಆಗ್ಗ ಕೇಸಲ..
ಬಲ್ಕಿದ್ದ.. ಮ ಸಮಮ.
ಹಾ ಸರಿ ಸರಿ